ಹೂನ್ ಗೆಳತಿ ಹೇಳ್ತೀನಿ ಕೇಳಿಸ್ಕೋ ಗೆಳತಿ ಏನಂದ್ರೆ ನಾನ್ ಊರಿಗ್ ಬೇರೆ ಹೋಗ್ತಿದ್ನಲ್ಲ ಗೆಳತಿ ಹಂಗಾಗಿ ಹಾಗೆ ಯಾಕೋ ಇಲ್ಲಿ ಗೋಬಿ ತುಂಬಾ ಚೆನ್ನಾಗ್ ಮಾಡ್ತಾರೆ ನಮ್ ಹೊಸತಿ ನಿಲಯದತ್ತರ. ಅಲ್ಲಿ ಅದಕ್ಕೆ ನಾನು. ಹೂನ್ ನಮ್ ಸ್ನೇಹಿತರು ಹೋಗ್ತಿದ್ರ ಅವ್ರಿಗೆ ರೊಕ್ಕ ಅನ್ನ ಕೊ ಟ್ಟ ಗೋಬಿ ತರಿಸ್ಕೊಂಡು ತಿಂದೆ ಗೆಳತಿ. ತುಂಬಾ ಚೆನ್ನಾಗ್ ಮಾಡ್ತಾರೆ ಅದು ತಿಂದೆ ಮತ್ತ ಅದೇ ತಿಂದೈತು ಮತ್ತೆ ಅಂಗೆ ಸ್ವಲ್ಪ ಕೂತಿದೆ ಯಾಕೋ ಸ್ವಲ್ಪ ಬೇಜಾರಾಗ್ತೀತು ಹಿಂದೆ ಬಾಲ್ಯದೆಲ್ಲ ನೆನಪು ಮಾಡ್ಕೋತಿದ್ದೆ ಒಂದೊಂದ್ ಸ್ವಲ್ಪ. ಪ ಖುಷಿ ದಿನಗಳದ ಇತ್ತು ಒಂದೊಂದು ದಿನ ದುಃಖ ದಿನಗಳಿತ್ತು ಅಲ್ಲಾ. ಎಲ್ಲಾ ನೆನಪ ಮಾಡ್ಕೋತಿದ್ದೆ. ಈಗ ಹೆಂಗೈತೇ ಜೀವನ ನಮ್ ಆಗ ಹಿಂಗಿತ್ತು ಅಂತ ಎಲ್ಲ ನೆನೆಸ್ಕೊತಿದೆ ಮತ್ತೆ ಅದ್ ಮರ್ತು ಬಿಟ್ಟೆ ಬಿಟ್ಟಕ್ ಬಿಟ್ಟೆ ಅಲ್ಲಿ ಓ ಯಾವಾಗ್ಲೂ ಹಿಂಗೆ ಕೂತ್ಕೋತಿಯ ಹಿಂಗೆ ಯೋ ಮತ್ತೆ ನಮ್ ಗೆಲ್ತೀರಿ ಎಲ್ಲಾ ಕುತ್ಕೊಂಡಿದ್ದು ಸುಮ್ನೆ ಬಾಳೆಣ್ಣು ಕೊಟ್ಟಿದ್ರು. ನಮ್ಮ್ ಆಸ್ಟಲ್ಲಿ ಇವತ್ತು ಏನಾಯ್ತು ಗೊತ್ತಾ ಗೆಳತಿ. ನಾವು ಊಟಕ್ಕೆ ಹೋಗಿದ್ವಲ್ಲ ಊಟಕ್ಕೆ ಹೋಗಿದ್ವಲ್ಲ ಇವತ್ತು ನಮ್ಮ್ ಹೊಸತಿನಿಲ ಬರಿ ಬಾಳೆಹಣ್ಣನ್ನ ಕೊಡ್ತಾರೆ. ಒಬ್ಬೊಬ್ರಗೆ ಒಂದೇ ಬಾಳೆ ತಗೋಬೇಕು ನಾನ್ ಎನ್ ಮಾಡ ಎರಡ್ ಬಾಳೆಣ್ಣು ಎತ್ಕೊಂಡೆ ಅಜ್ಜಿಗೆ ಇಂಗ್ಲಿಷ್ ಮಾತಾಡೋಕ ಬರಲ್ವಲ್ಲ ಗೆಳತಿ ಇಂಗ್ಲೀಷ್ ಅಲ್ಲಿ ನನ್ನ ಗೆಳತಿಗೆ ಚೋಟು ಅಂತ ಕರಿತೀನಲ್ಣ್ಣ. ಆ ಚೋಟುಗ ಏನಂದೆ. ಟೇಕ್ ಅನದರ್ ಟೇಕ್ ಅನದರ್ ಅನದರ್ ಬನಾನ ಅಂತಂದೆ. ಒನ್ ಮೋರ್ ಬನಾನ. ಬೇಕಂತ ನಾನ್ ಅಂತ ಅಂದೆೊಳಗೆ ಇಂಗ್ಲೀಷ್ ಅಲ್ಲಿ. ಅವಳಂತ ಅಂದುಲ ಆ. ಜ್ಜಿಗೆ ಅರ್ಥಗಿಲ್ಲಲ್ಲ ಅಜ್ಜಿ ಏನ್ನ್ಕೋಬಿಟ್ಟವಳೆ ಅವಳಿಗೆ ಬೈತವ್ರ ಅ ಬನನ ಲೇಲೋ ಬನಲ್ಲಲ್ಲಿೇಲೋ ಅಂತ ನಾನು ಅಂದೆ ಹಿಂದೀಲಿ.
ಹ್ಮ್
ಚ್ಚಿ ನನ್ಗ್ ಬೈದವ್ರ ಅನ್ಕಬಟ್ಟಿ ಕನ್ನಡ ಮಾತಾಡಮ್ಮ ನೀನು ಯಾಕಮ್ಮ ಹಿಂಗ ಮಾಡ್ತಯ ಅಂತಂದಲು ಇಲ್ಲ ನಿನ್ನ ಕ ನನ್ ಹಿಂದಿಲ್ ನಿನ್ಗೆ ಲವ್ ಯು ಅಂತ ಹೇಳ್ತಾವನಿ ಅಂದೆ. ಅದಿಕ್ ಅಜ್ಜಿ ಅಂದ್ಲು ಹಿಂಗೆ ಹಿಂಗೆಲ್ಲಾ ಮಾಡ್ಬಿಡಮ್ಮ ನೀನ್. ಹ್ಮ ಹ ಹಿಂಗೆಲ್ಲಾ ಮಾಡ್ಬೇಡ ಅದ ಏನ್ ಮಾತಾಡ್ದ ಈಗ ನನ್ಗೆ ಹೇಳು ನನ್ಗ ಏನಾದಾರರು ಬೈದ ನೀನು ಅಂದ್ಲು. ಬೈದಿಲ್ಲ ಏನಿಲ್ಲ ಇನ್ನೊಂದು ಬಾಳೆಹಣ್ಣ ಎತ್ಕೊಂಡ್ ಹೋಗು ಮೇಲ್ಗಡೆ ನಾನ್ ತಿಂತ ತಿನ್ಲಿ ಅಂತ ಅಂದೆ. ಹ ಅಂತ ಅಂದೆ ಸರಿ ಆಯ್ತು. ಮ್ಮ ನೀವ್ ಯಾವಾಗ ಹೆಂಗ ಇರ್ತೀವ ಅಂತ ಗೊತ್ತಾಗಲ್ಲ ಅಮ್ಮ ಹೇಳಕ ಆಗಲ್ಲ ಬೈದ್ ಬಿಡ್ತಿಯ ಒಂದೊಂದ್ಸಲ ವಾರಡನ್ಗಿ ಹೋಗಿ ಹೇಳ್ಬಿಡ್ತಿಯಾ ನಮ್ ಬಗ್ಗೆ. ಆ ಎಮ್ಮ ಬೈತಾಳೆ ಬೈ. ಏ ಎನಾರ ಮಾಡಕ ಹೋಗು ಒಂದ ಇಲ್ಲ ಅಂದ್ರೆ ಎರಡ್ ಬಾಳೆಣ್ಣು ಮೆ ತಗ ತಿನ್ಕ ನೀನ್ ಸುಮ್ನೆೋಗ. ಫಸ್ಟ್ ಅಂದ್ಲು ಎತ್ಕೊಂಡ್ ಬಂದಿ ಊ ಊಟ ಎಲ್ಲ ಮಾಡಾದ್ಮೇಲೆ ಒಂದ್ ಮೂರ್ ಬಾಳೆಣ್ಣು ತಿಂದೆ ಗೆಳತಿ. ಸಾಕಲ್ಲ ಮೂರು ಬಾಳೆಣ್ಣು ಪಚ್ಚ ಬಾಳೆಣ್ಣು. ಹ್ಮ್ ಹ ಮೂರಷ್ಟೇ ತಿಂದಿದ್ದು.
ಮೂರು ಅಷ್ಟೇ.
ಹ್ಮ್ ಮೂರಷ್ಟೇ ನಮ್ಗ ಅದೆಲ್ಲಾ ಕೇವಲ ಗೆಳತಿ ನಾವ್ ಮನೆಗಳಲ್ಲಿ ಎಲ್ಲಾ ಜಾಸ್ತಿ ತಿಂದಿ ಮಾಂಸಗಳು ಎಲ್ಲಾ ಜಾಸ್ತಿ. ತಿಂದಿ ಇದೆಲ್ಲಾ ಸ್ವಲ್ಪ ಸ್ವಲ್ಪನೆೇ. ತರೆ ಎಲ್ಲಾ ಕೋಳಿ ಕೋಳ್ ಮಾಂಸ. ಹಂಗಾಗಿ ಗೆಳತಿ ಏನನ್ ಅವ್ರ್ದ. ಚಗಳಾಡ್ತೀನಿ ಯಾಕೆ. ಯಾಕಿಂಗ್ ಮಾಡ್ತೀರಾ ಜಾಸ್ತಿ ಹಾಕಿ ನಮ್ಗೆ ಅಂತ ನಾನ ಜಗಳ ಮಾಡ್ತೀನಿ. ಅವ್ರ ಇದೇ ಮಾಡ್ತಾರ ಏನಮ್ಮ ನಿಂಗೆ. ಹ್ಮ್ ಈ ಪ್ರಾಣಿ ಅಂದ್ರೆ ನೀವು ತಿನ್ನಲ್ವಲ್ಲ ಗೆಳತಿ ಅದಿಕ್ಕೆ ನಿಮ್ಗ ಆತರ ಅನ್ಸುತ್ತೆ ಗೆಳತಿ ಪ್ರಾಣಿ ಹಿಂಸೆ ಮಹಾಪಾಪ. ತಪ್ಪ ಏನ ಅಲ್ಲ ಅಪ್ಪಾ ನಮ್ಗ ಹಂಗ ನ್ ಅಂದಸಲ ಈಗ ನಮ್ಮ ದೇವರಿಗಳಿಗೆಲ್ಲ ಗೆಳತಿ ನಾವು ಮಾಂಸನೇ ಕುೂಯ್ತಿವಿ ಗೆಳತಿ ಮಾಂಸನ ಕೂಯ್ದಿ ಆಗ್ತಿವಿ ಆಯ್ತು ಗೆಳತಿ ನೀನ್ ಇನ್ನೊಂದ್ ಕತೆ ಹೇಳ್ ನನ್ಗೆ. ತೆ ಕೇಳಬೇಕು ಅನಸತೈತಿ ಯಾಕೋ. ತುಂಬಾ ಬೇಜಾರಾಗ್ತಿದೆ ಇವತ್ತು.
ಕತೆೇನಾ ಹ್ಮ.
ಹ್ಮ್ ಕತೆೆ ಹೇಳು ನಿಧಾನವಾಗಿ ಹೇಳು. ಬೇಗ ಬೇಗನೆ ಅಂತ ಹೇಳಕ್ ಹೋಗ್ಬೇಡ ನಿಧಾನವಾಗಿ ಸುಮಾರು ಒಂದ್ ಕಾಲ್ ಗಂಟೆನಾದರು ಹೇಳು ಯಾಕೋ ತುಂಬಾ ಮನ್ಸಗೆ ತುಂಬಾ ಭಾರ ಆಗ್ತಿದೆ ಹೇಳತಿ ಒಂದ್ ಕಾಲ್ ಗಂಟೆ ನೀನೇ ಹೇಳು. ಮಾತಾಡಕ್ಕೆ ಹಳು ಬರ್ತಿದೆ. ಹಳವ ಬತಿದ್ದ ನನಗೆ ನ ಗಳತಿ. ಈ ಹಳು ಬರ್ತಿದ್ದೇ ನೀನ್ ಈಗ ಕತೆೆಗಳೆಲ್ಲ. ಹೇಳಿ ಬಿಡು ನನಗೆ ಕೇಳ್ಸ್ಕೋಬಿಡ ನಿ ನನ್ಗೆ ಒಂದು ನೀತಿಕತೆ ಹೇಳು ಗೆಳತಿ.
ಬಾಳ್ ನಾಟಕಾಡಬೇಡ.
ಸರಿ ಆಯ್ತಾ.
ಹೇಳತೀನ್ ಕೇಳ. ಏನಂದ್ರ. ನರಿ ಮತ್ತೆ ಕೊಕ್ಕರೆ ಕತೆ.
ನರಿ ಅಂದ್ರ ಹೆಂಗಿರತ್ತ ಹೆಂಗಿರುತ್ತ ದೊಡ್ಡಕ್ ಇರುತ್ತ ಸಿಂಹನ್ ತರ. ಚಿಕ್ಕುಕ್ಕಿರುತ್ತೆ ಹೆಂಗಿರುತ್ತ ನರಿ ನಾಯಿ. ತರನಾ ನಿಂತಾರಾನ ನೀನೂ ಹಂಗೆ ಇದ್ಯ.
ಹ್ಮ ನನ್ ತರಾನೆ ಆಯ್ತಾ. ನಾಯಿ ನಿಯತ್ತಿನ್ ಪ್ರಾಣಿ.
ಹಾ ಸರಿ ಸರಿ ಹೇಳು.
ಏನ್ ಮಾಡತ್ತ ಒಂದ್ ದಿವ್ಸ ನರಿ ಇರ್ತತಲ್ಲ ಅದು ಮೊದ್ಲೆೇ ಫುಲ್ ಏನು ಚಾಣಾಕ್ಷತೆಯಿಂದ ಐ ನರಿ. ಅಂದ್ರ ತಂತ್ರಗಾರಿಕೆ ಜಾಸ್ತಿ ಅದರ್ದು.
ಏಳು ಗೆಳತಿ ಕೇಳಿಸ್ತೈತೆ ಹಾ ಹೇಳು, ಅಂದ್ರೆ ಶಕ್ತಿಗಿಂತ ಯು ಕ್ತಿ ಮೇಲು ಅಂದ್ರೆ ಬುದ್ಧಿವಂತಿಕೆಯಿಂದ ಕೆಲ್ಸ ಮಾಡುತ್ತೆ ಶಕ್ತಿ ತೋರ್ಸಲ್ಲ ಅಂತಾನ.
ಗ ಕೈಯಿಂದ ಆಗ್ತಿಲ್ಲಾ ನಿನ್ ಶಕ್ತಿಯಿಂದ ಆಗ್ತಿಲ್ಲ ಅಂದ್ರೆ ನಿನ್ ಬುದ್ಧಿವಂತಿಕೆಯಿಂದ ಕೆಲ್ಸ ಮಾಡೋದು.
ಓ ಆದ್ನಿಂತರ ಈಗ ಆನ್ಸರ್ ಗೊತ್ತಿಲ್ಲ ಅಂದ್ರು ಅಂದವಾದ ಹ್ಯಾಂಡ್ ರೈ ಟಿಂಗ್ ಅನ್ನು ಬರವಣಿಗೆ ಬರ್ದಿ ಅಂಕಗೊಳ್ತಗೊಳದಾ ಬುದ್ಧಿವಂತಿ ‌ ನೋಡು ಇದೇ ಯುಕ್ತಿ ಅನ್ನದು.
ಹ್ಮ್ ಇವಾಗ ಕಥೆ ಹೇಳ್ತೀನಿ ಕೇಳು ತಂತ್ರಗಾರ ನರಿ ಒಂದ ಏನ್ ಮಾಡ ತದ ಕೊಕ್ಕರೆೆಯನ್ನು ಊಟ್ ಟಕ್ಕ ಕರಿತದ ಮನಿಗೆ ಆಹ್ವಾನಿಸಿಸ್ತದ. ಹ್ಮ್ ಒಂದು ದೊಡ್ಡ ಪಾತ್ರೆ ಒಳಗ
ಪಾಯ್ಸ ಯಾರು ನರಿ ಮಾಡುತ್ತಾ ಕೊ ಕ್ರೆ ಮಾಡುತ್ತ ಗೆಳತಿ ಪಾಯ್
ನರಿ, ನರಿ ಮಾಡತ್ತೆ ಯಾಕಂದ್ರ ನರಿ ಊಟಕ್ಕೆ ಕರ್ದಿರ್ತದ.
ಹೌದಾ ಗೆಳತಿ ಹ್ಮ ಸರಿ ಆಯ್ತು ಗೆಳತಿ ಹಾ.
ಹ್ಮ.
ಹೂಂ.
ಅವಾಗ ದೊಡ್ಡ ಪಾತ್ರೆ ಒಳಗ ಪಾಯ್ಸ ಮಾಡಿದ್ದನ್ನ ಹಾಕ್ತದ.
ಹೌದ ಗೆಳತಿ ಹಾ.
ಅವಾಗ ಏನ್ ಮಾಡ್ತೇತಿ ಇದು ಕೊಕ್ಕರೆಗಂದ್ರ ಫುಲ್ ಅದರದ್ದು ಇದು ಏನ್ ಮುಂ
ಕೋಕು ಹ್ಮಂ ತ್ತ
ಆ ಕೊಕ್ಕರೆಗದನ್ನ ಕುಡಿಯಕ್ ಆಗಲ್ಲ ಪಾಯಸಾನ. ನರಿ ಏನ್ ಮಾಡ್ತತಿ ಅವಾಗ ಎಲ್ಲ ತಾನೆ ತಿಂದು ಬಿಡ್ತದ ತಟ್ಟೆ ಒಳಗೆ ಹಾಕಿದ್ದು.
ಓ ಅದು ಬೇರೆ ಈಗ ಕೊಕ್ಕರೆಗೆ ಮಾಡಕೆ ಮಾಡಿ ಕೊಕ್ಕರೆ ಕರೀತದೆ ಬಟ್ ಆದ್ರೆ ತಾನೇ ತಿನ್ಕೊಬಿಡುತ್ತೆ ನ
ಹಾ ಇವಾಗ್ ನೋಡು ಕೊಕ್ಕರೆದು ಬಾಯಿ ಹೆಂಗಿರ್ತದ, ಉದ್ದ್ ಇರ್ತದ. ಅಂದ್ರೆ ಅದಕ್ಕ ಒಂದು ಏನ ಗ್ಲಾಸೋ ಆತರ ಒಂದ್ ದೊಡ್ಡ ಕ್ಯಾನು ಆತರದ್ರಲ್ಲೆ ಹಾಕ್ಬೇಕ್ತಾನೆ ಅದನ್ನ.
ಹ್ಮ ಹ್ಮೂ ಗೆಳ
ಇದೇನ್ ಮಾಡುತ್ತ ತಟ್ಟೆ ಒಳಗ ಹಾಕ್ ಬಿಡ್ತದ ತಟ್ಟೆ ಅಂದ್ರೆ ಅಗಲವಾದ ತಟ್ಟೆ ಇರ್ತದ ಅದು ಎಲ್ಲಾ ಕಡೆ ಹೋಗ್ಬಿಡ್ತದ್ ತಟ್ಟೆ ಒಳಗ.
ಹ್ಮ ಗೆಳತಿ ಅದು ತಿನ್ನಕೆ ಕುಡಿಯಕೆ ತಿನ್ನಲ್ಲ ಪಾಯಸ ಕುಡಿಯೋದು ಗೆಳತೀ.
ಪಾಯ್ಸ ಗಟ್ಟಿ ಇದ್ರೆ ತಿಂತಾರೆ.
ಹೌದ ಗೆಳತಿ ಹೂಂ ಸರಿ ಗೆಳತಿ ನೀನ್ ಹೆಂಗೆೇಳ್ತಿಯ ಹಂಗೆ ಗೆಳತಿ ಈಗ ನಾನ ಇಲ್ಲ ಅಂದ್ಬಿಟ್ರೆ ನಿನ್ಗೆ ಕೋಪ ಬಂದ್ಬಿಡುತ್ತೆ.
ಕೋಪ ಏನ್ ಬರಲ್ಲ ಆಯ್ತು ಪಾಯ್ಸನ ಕುಡಿತದ ಅವಾಗ ನರಿ ಆ ನರಿ ತಾನೇ ತಿ ಅದೆಲ್ಲ ಪಾಯ್ಸ ಕುಡ್ದ್ ಬಿಡ್ತದ. ಮತ್ತ ಮರುದಿನ ಏನ್ ಮಾಡ್ತದ ಕೊಕ್ಕರೆ ನರಿಯನ್ನ ಅದ್ರ ಮನೆಗೆ ಊಟಕ್ಕೆ ಕರಿತದ.
ಹ್ಞೂಂ ಗೆಳತಿ ಹ್ಞೂಂ.
ಅವಾಗ ಏನ್ ಮಾಡ್ತದ ನರಿದ ಮುಖ ಎಂತದ
ಯಾಕೆ ಗೆಳತಿ ನರಿದು ಮುಖ ದೊಡ್ಡದು ಆಗದು.
ದೊಡ್ಡದ್ಯಾಕಿರ್ತದಂದ್ರ ಇವಾಗ ನಿಮ್ ಮುಖಾ ದೊಡ್ಡದ ಎದಕಂದ್ರ ಏ
ಸುಮ್ನೆ ಓ ಸುಮ್ ಏ ನಾನ್ ಸುಮ್ನೆ ಅಂದೆ ನಿನ್ ಬಾಯಲಿ ಏನ್ ಬರುತ್ತೆ ಅನ್ನದು. ಹ್ಮ ಹೇಳು.
ಮತ್ ಮರ್ದಿನ ಏನ್ ಮಾಡ್ತದ ಕೊಕ್ಕರೆ ನರಿಯನ್ನ ಕರೀ ತದ ಅವಾಗ ಕೊ ಕೊಕ್ಕರೆ ತೆಲಿ ಓಡುಸ್ತದ ಸಣ್ಣದು ಮತ್ತ ಉದ್ದವಾದ ಕು ಪಾತ್ರೆ ಒಳಗ ಆಹಾರ ಹಾಕ್ತದ.
ಹ್ಞೂಂ ಗೆಳತಿ ಹ್ಞೂಂ.
ಅಂದ್ರ ಉದ್ದವಾದ ಪಾತ್ರೆ ಅಂತಂದ್ರ ನರಿಗ ಮುಖ ಹಾಕಾಕ್ ಆಗಲ್ಲ ಅದ್ರೊಳಗ. ಎಷ್ಟು ಒಳಕ್ ಹಾಕಿದ್ರೆ ಅದು ಆವಾಗ್ಲೇ ಒಂದ್ ಕತೆ ಹೇಳಿದ್ನಲ್ಲ.
ಹ್ಮ ಹ ಹೂ ಕೇಳತಿ ಹ್ಮ ಹೇಳು.
ಹ್ಮ್ ಆತರ ಪಾತ್ರೆೊಳಗ ಹಾಕ್ತದ ಆ ಪಾತ್ರದಾಗ ಕುಕ್ಕರೆ ಆರಾಮ್ಸ. ಸರೆ ಊಟ ತಿನ್ಬೋದು.
ಹ್ಮ ಕೊಕ್ಕರೆ ತಿನ್ಬೋದು ನರಿ ತಿನ್ನಕ್ಕ ಆಗಲ್ಲ.
ಹ ಅವ ನರಿ ಏನ್ ಮಾಡ್ತದ ಅದಕ್ ಮೂತಿ ಹಾಕಿ ಅದ್ರಾಗ ತಿನ್ನಕ್ಕ ಆಗಲ್ಲ ಹಸ್ಕೊಂಡೆ ಇರ್ತದ.
ಹ್ಮ್ ಅದೇ ಯಾಕಂಗ ಮಾಡ್ತ ಅಂದ್ರೆ ಅದಕ್ಕೂ ಅದು ಮೋಸ ಮಾಡ್ತಲ್ಲ ಅಂಗ ಕರ್ದಿ ಅದಕ್ಕೆ ಇದು ಅದೇ ತರ ಮಾಡೈತಲ್ಲ.
ಹ ನಾವು ಬೇರೆಯವರಿಗ್ ಏನ್ ಮಾಡ್ತೀವೋ ನಮಗೂ ಅದೇ ಮರಳಿ ಸಿಗ್ತದ. ಉಪಕಾರಕ್ಕೆ ಉಪಕಾರ ಅಪಕಾರಕ್ಕೆ.
ಹ್ಮ್ ಗೆಳತಿ ಅದಕ್ಕೆ ಬೇರೆಯವ್ರಿಗೆ ಯಾವ ತ್ತು ಒಳ್ಳೇದೆ ಮಾಡ್ಬೇಕು. ಸುಳ್ಳೆಲ್ಲ ಮೋಸ ಸುಳ್ಳು ಹೇಳಳ್ಬಾರ್ದು ಮೋಸ ಮಾಡಬೋ ಮಾಡ ರಿಟನ್ ಬೆಂದ್ ಬಿಡಲ್ಲ ಹಿಂದೆ ಬೆನ್ನೆ. ತಕ ನಿಂತ ಇರುತ್ತೆ ಕರ್ಮ ಅಂತ.
ಹ್ಮ್ ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳು ಒಂದ ಊರಲ್ಲಿ ಮತ್ತೆ. ಮತ್ತೆ ಒಂದು ಸಿಂಹ ಮತ್ತೆ ಒಂದು ಇಲಿ ಕತೆೆ.
ಸಿಂಹ ಮತ್ತೆ ಮ ಗೆಳತಿ ಮತ್ತ ಇನ್ನೇನು.
ಇಲಿ ಇಲಿ.
ಇಲಿ ಕತೆೆ ಸಿಂಹ ನಾನು ಇಲಿ ನೀನು.
ಹ್ಮ್ ಆಯ್ತು ನೀನ್ ಸಿಂಹನೇ ಹಿಂದೆಯಿಂದ.
ಹಿಂದೆ ನೀವು ಇಲಿ ಮುಂದೆ. ಬಂದ್ಬಿಡುತ್ತಾ ಅಲ್ಲಲ್ಲಲ್ಲಲ್ಲ.
ಇಲಿ ಬೇಟೆ ಆಡಲ್ಲ.
ಹ್ಮ್ ಸು. ಹಂದೆ ನಿನ್ ಬಾಯಿಂದ ಏನ್ ಬರುತ್ತ.
ಹ್ಮ್ ಅದಿಕ್ಕೆ ನೋಡು ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನ ಏನ್ ಮಾಡ್. ಆತದ ಹುಲಿ ಅಂತಿ ಎದಕ್ಕೆ ಅ ಏನು ಕನ್ಸಿಡರ್ ಮಾಡ್ಯಾರಂದ್ರ. ಹುಲಿ ಏನೇ ಇದ್ರು ಮುಂದ್ಗಡೆ. ಬೇಟೆ ಹಾಡುತ್ತಾ. ಸಿಂಹ ಹಂಗಲ್ಲ ಅದಕ್ ಬೇಟೆ ಸಿಕ್ತಾ ಹಿಂದಕ್ಕೆ. ಕಡೆಯಿಂದ ಆದ್ರೂನು ಅವು. ಮುಂದ್ಗಡೆ ಇದೇನಾದ್ರೂ ಓಕೆ ವಟ್ ಅದು ತಿನ್ಬೇಕಾ ತಿನ್ಬೇಕಷ್ಟೆ.
ಅಷ್ಟೇ ಹಂಗೆ ಇರ್ಬೇಕಪ್ಪಾ ಈ ಮಾಡ್ಬೇಕ. ಅಂದ್ರೆ ಮಾಡೋಬೇಕ್. ಅಷ್ಟೇ ಇಲ್ಲಾಂದ್ರೆ ಸುಮ್ಮನೆ ಇದ್ ಬಿಡ್ಬೇಕು. ಎಲ್ಲಾನು ಮಾಡಬೇಕು.
ಆದ್ರೆ ಹುಲಿ ಹಂಗಲ್ಲ. ಏನೇ ಇದ್ರೂ ಫೇಸ್ ಟು ಫೇಸ್ ಎದ್ರಿಗೆ ಬೇ ನಮ್ಮದ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ಯಾರ. ಕ ಮತ್ತೇನು ನಮ್ಮ ಸಿಮಲ್ಲ ಹ.
ಸಿಮ್ಮನ ಲಾಂಛನ ಅಂತ ಏನು ಅಂತಾರೆಲ್ಲಾ ಗೆಳ
ಹಾ ಅದೇ ಅದು ಯಾವ ದಿಕ್ಕಿನಿಂದ ಬೇಕಾದ್ರೂ ಬೇಟೆ ಆಡ್ತೇತ್ತಲ್ಲ ಅದಕ್ ನಾಲ್ಕು ಮುಖದ ಸಿಂಹ ಅದ ಒಂದ ಯಾವ್ದ. ಆ ಪಿಚ್ಚರ್ ಅಲ್ಲಿ ಡೈಲಾಗ್ ಐತಲ್ಲ. ನಾಲ್ಕು ಮುಖದ ಸಿಂಹ ಮುಂದ್ಗಡೆ ಮೂರ್ ಮುಖ ಅಷ್ಟೇ ನಿಮ್ ಕಾಣ್ಸದ ಹಿಂದ್ಗಡೆ. ಬೇರೆ ಮುಖಾನ ಇ
ಹೌದು ಗಿಳತಿ ನಾ ಅಷ್ಟೊಂದೆಲ್ಲಾ. ಪಿಚ್ಚರ್ ಗಳೆಲ್ಲ ನೋಡಲ್ಲ ಗೆಳತಿ.
ನೀನ್ ಬಿಡವ ಯಾವಾಗ್ಲೂ ಓದ್ಕೊಂಡೇ ಇರ್ತಿಯ.
ನಾನೇನ ಓದ್ತೀನಿ ಈ ಸಲ ಪರೀಕ್ಷೆಗೆ ನನ್ಗೆ ಪರೀಕ್ಷೆ ಹಿಂದಿ ದಿನ ಹುಷಾರ್ ತಪ್ಪಿ. ಒಂದ್ ನೈಟಲ್ಲಿ ಓದ್ ಬರೆದಿದ್ದೀನಿ ಬರೀಕ್ಷೆನ್ನಾಗಿ
ನೋಡ್ ನೋಡ್ ಈಗ ಒಂದೇ ರಾತ್ರಿಯಲಿ ಎಲ್ಲಾ ಬರ್ದ್ ಬಿಡ್ತೀಯ ನೀನ್ ಬಿಡಮ್ಮ.
ಅಯ್ಯೋ ಯಾವ ಟಾಪರ್ ಇಲ್ಲಾಗಿರ. ತಿ ಇನ್ನೇನ್ ಮಾಡೋದು ಹೊಟ್ಟೆ ಪಾಡಲ್ಲ ಅಷ್ಟೊಂದು ರೊಕಗಳೆಲ್ಲ ಕಟ್ಟಿರ್ತಾರ ಕಾಲೇಜಿಗಳಿಗೆಲ್ಲ. ಅದಕ್ಕಾಗಿ ಗಿಳತಿ ನಾವು ಓದ್. ಬೇಕಾಗುತ್ತೆ. ಪರಿಶ್ರಮ ಪಡಬೇಕು ಹೇಳತೀ ಮತ್ತೆ ಕರೆ ಮಾಡ್ತೀನಿ ಯಾಕೋ. ಅಮ್ಮ ಕರೆ ಮಾಡ್ತಾರ್ ಇನ್ ಐದ್ ನಿಮಿಷ ಬಿಟ ಮಾಡ್. ಈ ಕರೆ ಮಾಡ್ತೀನ್ ತಡೀರಿ ಎನ್ ಕೇಳ್ಬಿಟ್ಟ ಅಮ್ಮಂಗೆ.
ಹ್ಮ್ ಹ್ಮ್ ಹ್ಮ್
ಹ್ಮ